ಕರೆ ಒರೆ
ನಮಸ್ಕಾರಪ್ಪಾ ರಾಮ ನೀನ್ ಏನ್ ಮಾಡಕತ್ತಿ.
ಏನಿಲ್ಲಾ ಸುಮ್ ಕುಂತೀನಿ ಆಯ್ತ್ ಎಕ್ಸಾಮ್ ಮುಗಿತ ಏನ್ ಮುಗಿತ ನೀನ್ ನೋಡ್ರ ಅವತ್ ಫೋನ್ ಅಚ್ ಹಚ್ಚಿದಾವ ಸೀದ ನೋಡ್ರಿ ಇವತ್ ಫೋನ್ ಹಚ್ಚಿದಿ
ಎಲ್ಲಿ ಇಲ್ಲ ಅದು ಎಕ್ಸಾಮ್ ಮುಗಿತಲ್ಲಾ ನೋಡ್ಲಿಲ್ಲಾ ನಾನ ಈ ಕಡೆ ಬೆಂಗಳೂರಾಗ್ ಸ್ವಲ್ಪ್ ಕೆಲ್ಸ ಅದ ಅಂತ ಹೇಳಿದ್ನಲ್ಲ ಅವ
ಇಲ್ಲಿಗ್ ಹೋಗಿದ್ದಾನೆ ಈಗ
ಹ್ಮ್ ಬೆಂಗಳೂರಗ್ ಬಂದ ಅವತ್ತೆ ಎಕ್ಸಾಮ್ ಮುಗಿದ್ದ ದಿನಾನೇ ಬರ್ತಿನ ಹೇಳ್ದನಲ್ಲ ನಿನ್ಗ್ ಎಕ್ಸಾಮ್ ಮುಗಿದ್ದ್ ದಿನನೇ ಓದ್
ಹೌದೌದು ಅಂದ ಬಿುಡ ನಾನ್ ಹೋಗಿರಲ್ಲ ಮಾಡಿದ್ದೆ
ಇಲ್ಲ ಕೆಲ್ಸ ಇತ್ ಸ್ವಲ್ಪ ಅವ್ರ ಊರಗಾರ ನಂದು ಇಲ್ಲಿ ಬೆಂಗ್ಳೂರಾಗ ಸ್ವಲ್ಪ ಕೆಲ್ಸ ಇತ್ತ.
ಹೌದೌದಾ
ಅದಕ್ಕೆ ಫೋನ್ ಹಚ್ಚಕ್ತ್ತಿದ್ರಲ್ಲ ಅದು ಹೇಳಿದ್ ನಾವ್ ಸ್ವಲ್ಪ ರೊಕ್ಕಸ್ ಅದು ಅದ ಇದ ಇತ್ತು ಅಂತಂದು
ಹೌದೌದಾ
ಹ್ಮ ಅದ್ರ ಸಲಾಗ ಎಲ್ಲಿ ಅವ್ರ ಅಮ್ಮ ಅಣ್ಣ ಎಲ್ಲಾ ಊರಗೆ ಅವ್ರ.
ಹ್ಮ್
ಹ್ಮ ನಾನು ಎಲ್ಲಿ ಕೆಲ್ಸ ಇತ್ತಲ್ಲ ಅದಕ್ಕೆ ಎಕ್ಸಾಮ್ಗಿ ಮೊದಲೇ ಬರ್ಬೇಕಾಯ್ತ್ ನಾನು ಆದ್ರೆ ಎಲ್ಲಿ ಎಕ್ಸಾಮ್ ಇದ್ವ ಅಂತ್ ಅಂತ ಅಂದು ಅಲ್ಲೇ ಇದ್ದೆ ಊರಾಗ.
ಹ ಹೌದೌದ್ ಮತ್ತೆ ಎಕ್ಸಾಮ್ ನೋಡ ತಿಂಗಳ ದೇಡ್ ತಿಂಗಳ ಆಯ್ತ ಎಕ್ಸಾಮ್
ಎಸಾಮ್ಗಳು ಅದ್ರ ಸಲ ಎಕ್ಸಾಮ್ ಮುಗಿದ್ಮೇಲ ಆಯ್ತಡೆ ಬಂದ ಬರ್ ಏನ್ ನಡದ್ ಊರಾಗ
ಹಾ ಏನಿಲ್ಲಾ ಊರಾಗ
ಹ್ಮ್ ಎಲ್ಲ ಎಕ್ಸಾಮ್ ಎಲ್ಲ ತೊಳೊ ಮುಗವಪ್ಪ ಅಪ್ಪ ಹೆಂಗನ ಆಗ್ಲಕ್ಕ ಕಡೆ
ಹ ಏನ
ಅಲ್ಲ ಅದೇ ಎಕ್ಸಾಮ್ ಗಳು ಹೆಂಗ ಹೆಂಗ ಆತವ ಏನೇನ್ ಬರಿತತಿವಿ ಏಾರೇನ್ ಇಲ್ಲ ಅನ್ನಂಗ ಆಗತ್ತಲ್ಲ ನಮಗಂತ್ರ
ಹಂಗೆ ಆಯ್ತು ಆದ್ರ ಸುಕ್ಸಮ್ಮ ಮನ್ಯಗಡ ನಮ್ ಒಂತರ ಮನ್ಚಿಗೆ ಒಂಂತರ ಇದಾಯ್ತು ಎಲ್ಲಾ ಹುಡುಗರು ಅದು ಸೆಂಡ್ ಆಫ್ ಮುಗಿತತ ನಡ ಕಡೆ
ಎಲ್ಲ ಮತ್ತ ಏನು ಈಸ್ ವರ್ಷ ಮೂರ್ ವರ್ಷ ಕಲ್ತಿವಿ ಜೊತೆಗೆ ಎಲ್ಲರ
ಹೌದ ಹಂಗಯ್ತ ಈ ಆಲ್ಮೋಸ್ಟ್ ನೋಡಿಗ ಅವತ್ ಹೆಂಗೈತ್ಂದ್ರ ಆ ಪೇಪರ್ ಯಾಕನಿತ್ತೋ ಇನ್ನೊಂದ ಸ್ವಲ್ಪ ಮುಂದಕ್ ಹೋಗಿಲ್ಲ ಅಂತ ಅನಂಗಗಿತ್ತು
ಹ್ಮ್ ಅವಾಗ ಹಂಗಾಗಿತ್ತು ಮತ್ತ ಏನ್ ಮಾಡ್ತವಳ ಎಲ್ಲ ಹೆಂಗ್ ಆಗ್ಬೇಕು ಹಂಗೆ ಅದ್ದಲ್ಪಾ ಹೇಳಕ್
ಹೌದಾ ಯಾವನ ಒಂದಿನ ಮತ್ತೆ ಆಗ್ಲೇ ಬೇಕಲ್ಲವಾ ಏನ ಹಂಗಗೆರಕ್ ಬರ್ತ
ಹಂಗೆ ಎಏಷ್ಟ ದಿನ ಇರ್ತಾಳೆ ಇವಾಗೆಲ್ಲ
ಹ ಮತ್ತೆ ಏನ್ರಾಕ್ಬಾರಲ್ಲ ಬಡಾಕ್ಬಾರ ಮತ್ತ ನೋಡ್
ಯಾವ್ದ್ ನೋಡಮ್ಮ ಆಯ್ತ ನಾಾನೇನ್ ಸರಮ್ಮತ್ ಯಕಡ ಯಾವ್ದ್ ಕನ್ ಹಾಕತ್ ನೀ ಯಾವ್ದ್ ಆಗ್ತ ಅದಕ ಬರಮ್ಮತ್ ಅಂತ
ನೋಡಪಾ ನಾನೀಗ ನಾನ ಕಾಂಪಿಟೇಟಿವ್ ಓದ್ಬೇಕಂತದ
ನೋಡಮ್ಮಕಮ್ಮಿ ಯಾವ್ದ್ ಬರ್ದ ಅದ ಕಾಯ್ಕಂತ ಹೋಗೋದ ಕಡೆ
ಅಲ್ಲ ನೀ ಮ ಯಾವ್ದ ಇದು ಬಿಗಾಣೆ ಮಾಡ್ತೇ ನ ಎಮ್ಮೆ ಮಾಡ್ತೆೇ
ನೋಡ್ಬೇಕು ಯಾವ್ದ್ ಮೇಡಮ್ ಅಂತಿದ ರಿಸಲ್ಟ್ ಬರ್ಲಕ್ಕ
ಹ್ಮ್
ಅದೇ ರಿಸಲ್ಟ್ ಬರ್ಲಿ ಅ ಯಾವ್ದಕ್ಕ ಆಕಂತ ಎಮ್ ಎ ಮಾಡಿದ್ರ ಆಯ್ತ ಅಂತ ಅಂಗಕಣಿ
ಹ
ಮತ್ತೆ ಎಲ್ಲನ ನೋಡ ಚಲೋ ಇರೋ ಕಾಲೇ ನಿಮ್ ಗೊತ್ತರ್ತಲ್ಲ ಯಾಕಂದ್ರೆ ದೋಸ್ತಾರ ನಿಮ ಅ್ಣ ಓದ್ತಾನಲ್ಲ
ಅವ ಇಲ್ಲಿಮ್ಮಿ ಮಾಡ್ಬೇಕಂದ್ರ ಈ ಕಡೆ ಮೈಸೂರು ಮಂಗ್ಳೂರು ಆ ಸೈಡ್ ಚಲೋ ನೋಡು ಪಾಠಗಳು ಹ ಯೂನಿವರ್ಸಿಟಿ ಚೊಲೋ ಅದವ ಎರಡ್ ವರ್ಸ ಓದಿಪ್ಪಾ ಅಂತಂದ್ರ ಆರಾಮ್ ನಿಂದು ವಾರಿನೇ ಲೆಕ್ಕನಾದನವು ನಿಂದು
ಹ್ಮ್ ಯಕಡೆ್ ಮೈಸೂರು ಮೈಸೂರ್ನ ಚೊಲೋ ಅದಂತೆ ಆಕಡೆ
ಏ್ ಮೈಸೂರ್ ಕೇಳ್ತಾನೆ ಮತ್ತೆ ಮೈಸೂರು ಬಾಳ ಆಲ್ಮೋಸ್ಟ್ ಅಂದ್ರೆ ಮೈಸೂರಲ್ಲಿ ಇದ ಮಾಡ ಹರ
ಹ್ಮ್ ಹ್ಮ್್ಮ ಕೇಳಿದ್ದೆ ಆ ಕಡೆ ಮೈಸೂರು ಅದ ಇದು ಅಂತಿದ್ರ ಅದಕ್ಕೆ ಏನು ಹೋಗಬಕ್ ಕಲಗ್ ಹಚ್ಚಿದ್ರರು ಇವಾಗ
ಟೀಚರ್ಸೆ ಮಾಡ್ಬಿಡಲ್ಲ ಬಿ ಆಡ್ ಚನ್ನ ಅಂದ್ರ
ನೋಡಮ್ ಯಾವ್ದ್ದ ಮಾಡ್ಬೇಕಂತ ಎಮ್ಮ ಎ ಮಾಡಮ ಅಂತ ಅನ್ಕೊಂಡಿನಿ ಏನು ನೋಡಬೇಕು
ನಿ ಅಣ್ಣನ್ ಕೇಳ ನೋಡಮ್ಮ ಏನಂತನ
ಅದೇ ಅದ್ರ ಸಲಾಗ ನಾ ಕೇಳಿದೆ ಅವಗೆ
ಹ್ಮ್
ಇವಾಗ ಆಯ್ತಪ್ಪಾ ಇವಾಗ ಎಕ್ಸಾಮ್ ಬರ್ದಳ ತಗ ಆಯ್ತ ಇರ್ಲಕ್ಕ ರಿಸಲ್ಟ್ ಬರ್ಲಿ
ಹೌದೌದು
ಅದೇ ರಿಸಲ್ಟ್ ಬರತ್ತ ಅ ನೋಡಂ ತಗ ರಿಸಲ್ಟ್ ಬಂದ್ಮೇಲೆ ಯಾವ್ದನ್ ಒಂದ್ ಮಾಡ ಮಂತಗೆ ಅಂತ ಅಂದ
ಹೌದೌದಾ
ಸುಮನೆದ ಇನ್ನೊ ಮತ್ತೆ ರಿಸಲ್ಟ್ ಬರ್ಬೇಕಂದ್ರೆ ಇನ್ನೋ ಈ ತಿಂಗಳು ಆದ್ದಲ್ಲಪ್ಪಾ ಪೂರಾ
ಹಾ ಇಲ್ಲಾ ಹಂಗಗೆ ಅದು ಮತ್ತೆ ರಿಸಲ್ಟ್ ರಿಸಲ್ಟ್ ಬರ್ಬೇಕಂದ್ರೆ ಹೈ್ದಣ ಅಪ್ಪ ಈ ತಿಂಗಳಲ್ಲ ಲ್ಲ ಮುಂದಿನ ತಿಂಗಳು ಆತದ
ಮತ್ತೆ ರಿಸಲ್ಟ್ ಬರಕೆ ಇನ್ನ ಅಷ್ಟು ಬೇಕು ಅಷ್ಟೊತ್ತಿಗೆ ಯಾವನ ಹುಡ್ಕಂಡಿರಾಮ ಯಾವ್ದನ್ ಚೊಲೋ ಆ ಕಡೆ ಈ ಕಡೆ ಅನ್ಕಂತ
ಯಾವ್ದ ನೋಡ್ ಯಾವ್ದನ ಒಂದ್ ಕೆಲ್ಸ ಮಾಡ ನೋಡ ಯಾವನ ಎಪ್ಪೊಂದರ್ ಸರಿ ಅದ ಇನ ರಿಸಲ್ಟ್ ಬರ್ತೆ ನೋಡಿ ಸ ಆಫ್ಲನ್ ಆ ಫೈನಾನ್ಸ್ ಲೋನ್ಗನ ಅಲ್ಲಿಾನ ಹ ಅಲ್ಲಿ ತಿಂಳ ಹದ್ದು ಸಾವಿರ ಹಂಗ್ ಕೊಡ್ತಾರ ಅಂತಾ ಹದಿನೈದರಿಂದ ಹದ್ನೆಂ ಸಾವಿರ
ಎಲೆ
ಹಾ ಫೈನಾನ್ಸ್
ಹ್ಮ್ ಹ್ಮ್
ಹ ಮತ್ತೆ ಅಲ್ಲಾ ನೋಡಿ ಒಳ ಚಂದ್ರ ಗತ್ ನಾನು ನನ್ಗ್ ಅಂದವ ಮನ್ಯ ಇರ್ಲ್ಲಪ್ಪಾ ನಾ ಅಂದ ಆಗಲ್ಲಾ ಇಲ್ಲಿ ಮನೇಲಿ ಯಾಕಂದ್ರೆ ನಾವ ಒಬ್ಬವ್ನನೆ ಒಂದ್ ತಾಯಿ ಒಬ್ಬಕ ಹಂಗಂಗ ಉಡ್ದನ ಆಲ್ಲ ಬರೋದನ ಆಗಲ್ಲ ಅಂತಂದ ಹೆಂಗಿದ ನಿಮ್ಮ ಅಣ್ಣ ದಾನಿ ರಾಯಿ ಮಠ ಅದೀಗ ಬರತನ ಮ ಮನೆಗೆ ಯಾಕ ಕೊಡ್ತೇವಿ
ಅದೇ ಅದೇ ಅದಕ್ಕೆ ನಾನಗ್ ಕೇಳನಿ ಇಲ್ಲಾಂದ್ರೆ ಇಲ್ಲೇ ಬೆಂಗ್ಳೂರಾಗ ಹೇಳ್ಯಾರ ಒಂದ್ ಹದ್ಟು ಸಾವಿರದ
ಓ ಮತ್ತತ್ ಅಂದ್ರ ಪಾಡ ಆಯ್ತಲ್ಲ ರಿಸಲ್ಟ್ ಬರ್ತಾನ ಅಲ್ಲಿಯತ್ ಬಿಡ ಅ ಕಡೆ
ಮ ಅದೇ ಸಿಸ್ಟಮ್ ವರ್ಕ್ ಅಂತ ಹದ್ನಂ ಸಾವಿರ ಏರ ಸಿಸ್ಟ್ ವರ್ಕ್ ಅದ್ರಾಗ ಏನಿಲ್ಲ ಡಾಟಾ ಎಂಟ್ರಿ ಮಾಡದ
ಹಬ ಹಾ
ಹ್ಮ್ ಆಯ್ತ ಏನ್ ಮುಂಜೆಲ್ಲ ಹೋಗೋದು ಆಯ್ತತ್ ಸಂಜೆಕ್ ಬರದು
ಹಾ
ಹೆಂಗಿದ್ರರು ಗೊತ್ತಿರ ರಡ್ ಬೆಂಗ್ರಾಗ ನಮ್ ದೋಸ್ತ ಇದ್ದಾವ ಒಬ್ಬವ
ಹ್ಮ್
ಅದಕ್ಕೆ ಅವ ಹೇಳಿದ ಹಂಗಗೆ ಬರ್ತಾರ ನೋಡು ಅಂತಂದ ಅದಕ್ಕೆ ಬಂದಿನ ಇಲ್ಲೇ ಇದೀನಿ ಬೆಂಗ್ಳೂರಗ ಎಕ್ಸಾಮ್ ಹಗ್ದ ಎರಡು ದಿನ ಮಾಗಾಯತಲ್ಲ ಎದಮ ಮುಗ್ದ
ಹೌದೌದ ಇಲ್ಲ ನೀವು ಹುಷಾರಪ್ಪ ಗೌಡ ನೀನ್ ನೋಡ ಹಂಗೆ ರಕ್ತ ಸಂಬಂಧ ಮತ್ತ ಹಂಗೆ ಯಾವ್ದೊಂದ್ ಕೆಲ್ಸ ಗೌಡರ್ ಲೆಕ್ಕನ ಬೇರೆ ಇತ್ತ ಗೌಡ ನೀನ ಎಲ್ಲ
ಯಗ ೋಡ್ರ ಲೆಕ್ಕ ಅರ್ದ ಬಾ ಏನ್ ಇವಾಗ ಹೆಂಗಂದ್ರೆ ಮತ್ತೆ ಒಂದ ತಿಂಗ್ಳ ಒಂದವರ್ ತಿಂಗ್ಳ ಮ್ಯಾಗ ಆದ್ದಲ್ ರಿಸಲ್ಟ್ರ್ಬೇಕಂದ್ರೆ
ರಿಸಲ್ಟ್ ಬರ್ಬೇಕ ಅಂದ್ರೆ ಮತ್ ಹಂಗೆತ್ತಲ್ಲಾ ನೀನ್ ನೋ ಅಲ್ಲಿಯಾವ್ದನ ನೋಡ್ಕೊಂಡಂಬ ಬಿಟ್ಟ ಕೆಲ್ಸ ಯಾವ ದಾತ ಎಂಟಿರದೆ
ಮತ್ತೆ ಏನ್ ಮಾಡೇಡಮ್ ಯಾವ್ದನ ಒಂದ್ ಮಾಡ್ಬೇಕಲ್ಲಪ್ಪ ಇವಾಗ ಮತ್ತೆ ಏನ್ ಮಾಡಿಲ್ಲ ಅಂದ್ರೆ ಸುಮ್ನೆರ ಕತ್್ದವಾಗ
ಹ ಆಗದಲ್ಲ ರು
ಅದ್ರ ಸಲಗ ಕೇಳಿನಿ ನಮ ದೋಸ್ತ್ಗ ಅವ ಹೇಳ ಇ ಎಲ್ಲ ಆಯ್ತು ಪೂರ ಎಲ್ಲಾ ಕೇಳೇನಂತ ಎಲ್ಲಾ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಎಲ್ಲಾ ಕೊಟ್ಟನಂತ ಅವ್ರಿಗೆ
ಹೌದೌದು ಅಲ್ಲಲ್ಲಾ ಹಂಗಗೆ ಅದು
ಹ್ಮ ಅದಕ್ಕೆ ಆಯ್ತು ಕರ್ಕೊಂಬ ಅಂತ ತಂದ್ರ ಅಂತ
ಹಾ
ಅದಕ್ಕೆ ಹೋಗ್ಬೇಕಕ್ ಒಂದ್ ಎರಡು ಫಸ್ಷಿಗೆ ಒಂದ್ ಎರಡ್ ದಿನ ಟ್ರೈನಿಂಗ್ ಕೊಡ್ತಾರಂತ
ಇಲ್ಲ ಫಸ್ಟಿಗೆ ಒಂದ್ ಎರಡ್ ಮೂರ್ ದ ಟೈಿಂಗ ಇರ್ತದ ಡಾಟಾ ಎಂಟ್ರಿದ್
ಹ ಅದೇ ಏನಿಲ್ಲ ಒಂದ್ ಎರಡ್ ದಿನ ಕೊಡ್ತಾರ ಅಂತ ಹೆಂಗಿದ್ರ ಅವ ನಮ್ ದೋಸ್ತಾನಾನ
ಹಾ
ಆಯ್ತ ಅವನ್ ಬರ್ಲಾಕ್ ಕುಂದ್ರ ಅದ ಆಯ್ತ ಅವನೇ ಹೇಳ್ಕೊಡ್ತಾನ
ಇಲ್ಲಲ್ಲಾ ಎಲ್ಲಾ ಹಂಗ್ಯದ ಅದೇ ಯಾವ ದಿನ ಟ್ರೈನಿಂಗ್ ಕ ಕಲ್ತ್ ಅಂದ್ರ ಆಯ್ತ್ ನೋಡ
ಹ್ಮ್ ಅದೇ ಎರ್್ದ ಗಂಟ ಟ್ರೈನಿಂಗ್ ಆದ್ರ ಆಯ್ತ ಅವ್ ಬಿ ಕುಂತ ಆಯ್ತ್ ಕಸಕೊಂಡ್ರ ನಡತಾವ ಹೇಳ್ಕ ಕೊತನ್ ಹೆಂಗಿದ್ರ ಸ್ವಪ್ ನೋಡ್ಕೊಂಡ್ರೆ ಗೊತ್ತತ್ ಹೇಳ್ಕೊಡದೇಏನದ ನೋಡ್ಕೊಂಡ್ ಅಂದ್ರೆ ಗೊತ್ತಾತ್ ನಮ್ಗ
ಹಾ ಹ ಇಲ್ಲಾ ನೋಡ್ಕಂದ್ರ ಆಯತತ್ ಟ್ರೈನಿಂಗ್ಗ ಆಯತ್ ಮಲ ಅದೊಂದ್ ಸ್ವಲ್ಪ ಕಲ್ತ್ ಕಲ್ಸಿದ ನಾವು ಪ್ರಾಕ್ಟಿಕಲ್ ಇರದ ಾನ ಅದ ದಾಟಿ ಇಟ್ಟಿದೆ
ಬರ್ತಾವ ಒಂದೊಂದು ಒಂದ ಎಷ್ಟ ಇರ್ತಾವಲ್ಲ ಅದ್ರಿಂದ ಅದಕ್ಕೆ ಕಾಪಿ ಮಾಡ್ಕೇಳ್ಬೇಕು ಕಂಪ್ಯೂಟರ್ದಾಗ ಎಂಟ್ರಿ ಮಾಡ್ಕೇಬಬೇಕು ಅವ ಎಂಟ್ರಿ ಮಾಡ್ಕ ಬಕಲ್ಲ ಅದನ್ನು ಮತ್ತೆ ಅದೆಲ್ಲ ರಿಸ್ಕ್ ಆಗ್ತಲ್ಲ ಮತ್ತೆ ಒಂದ ಏ ಆಯತ ಅದ್ರೆ ಮಿಸ್ಟೇಕ್ ಆಗ್ತಾವಲ್ಲಾವು
ಹೌದೌದು ಅದ್ರಲ್ಲ ಫಸ್ಟ್ಗೆ ಸ್ಟಾರ್ಟಿಂಗಲ್ಲ ಸ್ವಲ್ಪ ಇದಾತು ಗೊತ್ತಾಗಲ್ಲ ಇಲ್ಲ
ಫಸ್ಟಗೆ ಗೊತ್ತಾಗಲ್ಲ ಅದು ಹಂಗೆ ಮಾಡ್ಕಂತ ಹೋದ್ರೆ ಗೊತ್ತಾದ್ದ ಅದಕ್ಕೆ ಒಂದ್ ಎರಡ್ ಮೂರ್ ದಿನ ಟ್ರೈನಿಂಗ್ ಕೊಡ್ತಾರಲ್ಲ
ಅಂತ ಯಾವ್ದನ ಇಡದಪ್ಪ ಗೌಡ ಕೆಲ್ಸ ನೋಡ್ಗೆ ನಾ ನೋ ಈಗೆ ಊರಗಿಲ್ ಯಕಡೆ ಇಲ್ಲ ಕಡೆ
ಅಂದ ಯಾವ್ದಾರ್ ನೋಡ ಆ ಕಡೆ ಅಲ್ಲ ಊರಾಗ
ಅದೇ ಊರಾಗ ಇದೇ ಮಾಡ್ಬೇಕ ನ್ರ ಯಾವ ಕೆಲ್ಸ ಇದ ಅಂದ್ರೆ ಕೆಲ್ಸಕ್ ಹೋಗ್ಬೇಕು ಆಯ್ತು ಇದೆಮ ಅಂಗಡಿ ನೋಡಿ ನೋಡಿದಂಗ ಆತದ ಆಯ್ತು ಮನ ನೋಡ್ದಂಗ ಆಗ್ತದ
ಹ್ಮ್ ಹ್ಮ್ ಅದೆಲ್ಲ ಎಲ್ಲನ ಹೋಗಿ ಬರೋದು ಇತ್ತ ಅಂದ್ರ ಅಲ್ಲ ಎಲ್ಲಾನ ಆ ಕಡೆ ಶಾಪರ್ ಆ ಕಡೆ ಸ್ವಲ್ಪರ್ ಕಡೆಗೆ ಕೇಳದಿತ್ತು
ಅಲ್ಲಾ ಇಲ್ಲೇನ ಫೈನಾನ್ಸ್ ಹೇಳ್ತಾರ ಅದು ಲೋನ್ಂದ ತಿರ್ಗಾಡ್ಬೇಕು ಕೊಡ್ಲಕ್ಕ ಚಿಂತೆ ತಿರ್ಗಾಡ್ಬೇಕಕ್ ಅದು
ಹ್ಮ್ ಅದೊಂದ ಹಂಗಗೆ್ಯಾವ್ ನೋಡಪ್ಪಾ ಯಾರು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಅವ್ರ ಬಳ ಜಗ ಅಡ್ಕ ಅಂದ ಕುಂದರ್ ಬ ಕ್ಕ ಅದು ನಾವ್ ಹೆಂಗ ಲೋನ್ ಹೆಂಗಂದ್ರ ನ್ ಕವರಿ ಮಾಡ್ಕತಾನ ನಮ್ಗ ಅಷ್ಟು ಬರಲ್ಲವು ಇವಾಗ ಯಾರಾನ ಇವಾಗ ಆಯ್ತು ನನಗ್ ಸಾಲ ಕೊಟ್ಟಿದ್ದ ಅಂದ್ರೆ ನೀನು ಆಯ್ತೌದು ತಗೊಂಡಿರ್ತೀವ ಲೋನ್ ತಗೊಂಡಿರ್ತೀವಲ್ಲಾ ನೀ ಬಂದ ನನ್ ಬಲ್ಲಿ ಲೋನ್ ಕ್ಲಿಯರ್ ಮಾಡ್ಕತಾನ ನಿನ್ಗ ಇನ್ ಇನ್ಸೆಂಟಿವ್ ಬರಲ್ಲ ಏನಿಲ್ಲ ಅದ್ರಾಗ
ಹೌದೌದ ಅದ್ರ ಏನ್ ಬರೋದೆಲ್ಲ ಬಿಡೋದಲ್ಲ ಗೋಡು
ಮತ್ತ ಹಂಗದ ಇದು ಅದಕ್ಕಪ್ಪಾ ನಾನು ಎಲ್ಲ ತಿಲಿಬೇನೆ ಬೇಡ ಅಂತ ತಂದು ಈ ಕಡೆ ಬಂದೆ
ಈದು ಅಲ್ಲಿ ಹೋಗಬಿಟ್ಟಿದೆ
ಮತ್ತೆ ಈ ಕಡೆ ಬಂದ್ ಹಂಗೆ ಇವ್ ಕೆಲ್ಸನ ಮುಗತದ ಹಗೆ ಯಾವ್ದಾರ ಒಂದ್ ಕೆಲ್ಸ ಸಿಗ್ತದ ಅಂತ ಅನ್ಕೊಂಡು
ನೀನ್ ಮೊದ್ಲೇ ಬೆಂಗ್ಳೂರಿಗೆ ಅವಾಗ ತ ತಿರುಗಾಡಿಗಿಂತಿದ್ದೆಬ್ಬಾಗ ಓದತ್ತದ್ ಬೆಂಗ್ಳೂರ್ ನಾವಂತ್ರ ಬೆಂಗ್ಳೂರು ನೋಡಿಲ್ಲಾ ಹೆಂಗದು ಹೆಂಗ
ಹ್ಮ್ ಮತ್ತ ಅವಾಗವಾಗ ಬರ್ತಿದ್ನಲ್ಲ ನಾನ್ ಈ ಕಡೆ
ಹೌದೌದಾ ಆ
ಹ್ಮ್ ಮತ್ತತ್ ಅವಾಗ ಇವ್ರು ನಮ್ಮ ಮಾವ ಅವರೆಲ್ಲಾ ಇದ್ದೇ ಆತ್ರಲ್ಲ ಬೆಂಗ್ಳೂರಾಗ
ಹೌದೌದು ಇಲ್ಲಾ ನೀನ್ ತಿರುಗಿಿಕೆ ಎಂತ ಇದಿದ್ದಲ್ಲ ಅಲ್ಲಿ ಗೊತ್ತದ ಬೆಂಗಗಳೂರ್ದ ವಾತಾವರಣ ಗೊತ್ತದ ಅಲ್ಲಿಂದು ಇ ಹೆಂಗದ ಸಿಚುವೇೇಶನ್ ಅನ್ನೋದನ ಗೊತ್ತ ಅಲ್ಲಿನ್ ಜನ್ರ ಗಿನ್ರು ಹೌದೌದು ನಮ್ಗಂತರ ಯಾ ಹುಡುಗಡೆ ಗೊತ್ತಿಲ್ಲೊ ಅಲ್ಲಿ ಉಡೆಗಡೊ ನಾಳೆ ಅಕಸ್ಮಾತ್ ಬೆಂಗ್ಲರು ಹೋದ್ರ ನ ಬಾಳ ಹಿರೋಣ ನೋಡು
ಅದೇ ಎಲ್ಲಿ ಹೋಗಿಲ್ಲ ಬಂದಿಲ್ಲಲ್ಲ ಅದ್ರ ಸಲಾಗ ಅದು ಹೊಸ ಜಾಗ ಆದ್ದಲ್ಲ
ಅದರಗೆ ಎರಡು ಜಿಲ್ಲೆ ಒಪ್ಪ ಈ ಈ ಬೆಂಗಳ್ರುದಗೆ ಅವನೌನ್ ವಿದ್ಯೆ ತಿರುಗಾಡದವ್ರಿಗೆ ಪಾಡು ತಿರುಗಾಡ್ಲಾರ್ದವ್ರಿಗೆ ಬಾಳ ಹೈರಾತ್ತಲಿ
ಹ್ತ್ ಹೈರಾಣ ಅದ ಪಾಸ್ಟ್ಗೆ ಗೋದರ್ರಿಗೆ ಪೂರ ಹೈರಾಣ ನೋಡ ಅದಂತ್ತ್ರ ಹೊಸ ಜನ ಇರ್ತಾರ ಹೊಸ ಜಾಗಿ ಇರ್್ದ ಏನ್ ಗೊತ್ತಗಲ್ಲ ಬಿಡಲ್ಲ ಅಲ್ಲಿ
ಮತ್ತೆ ನೀನು ಒಂದ್ನ ಅವಾಗ ಹೋದಾಗ ನೆಡತ್ ಬೆಂಗಳೂರನ ಹೋಮಂತ ಅನ್ಲಿಲ್ಲ
ಹ್ಮ್ ಎಲ್ಲಿಯ ಮಳ ಎಲ್ಲಾ ನೀವ್ ಬರೇಏನು ಬಾಂಡ್ಲಿಯ ಅಂತಂದ್ರೆ ಏ ಇಲ್ಲಪ್ಪಾ ಮನ್ಯಾಗ ಒಬ್ಬವರು ಯತರ ನಾವ್ ಒಬ್ಬರು ಇರ್ಬೇಕು ಅದು ಇ ಅಂತ ಬರೀ ಅದೇ ಹೇಳವ ನೀನಂತ
ಹೌದಾ ಹಂಗಗೆ ಅ ಆದ ಮತ್ತೆ ಮನ್ಯಾಗ ನೀವು ಬಂದ ನೀ
ನಿಂದು ಪರಿಸ್ಥಿತಿ ನೋಡಿ ನೋಡಿ ನೀವು ಕರ್ದಂಗ ಅಲ್ಲ ನಾವು
ಹ್ಮ್ ಹಾ ಹೌದೌದಿಲ್ಲ ಬಾರ ಬಳ ಅದ್ ಬ ನೀ ಹೇಳ ನೀ ಕರದ್ರ ಬರ್ದರು ಬೂಣ್ಣಾನ್ ಹೆಂಗಿದ್ರು
ಮತ್ತೆ ಎಲ್ಲಿ ಬರ್ತಾಳ ನೀನು ಅಂತ ಪರಿ ಪೂರಾ ಮನೆಗ ಇರ್ಬೇಕ ಆತಲ್ಲ ಆ ಕಡೆ ಈ ಕಡೆ ಮನೆ ನೋಡ್ಕೆ ಅಂತ ಅಂಗಿ ಅದ ಇದಾಗಲ್ಲ
ಹ್ಮ್ ಅದ್ರ ಸಲಾಗಿ ಏನ್ ಮಾಡಂಪ ಸಿಮ ಮತ್ತೆ ಬರತ್ ಅಂದ್ರ ಮತ್ತ ನೋಡ ಬರಂದ್ರ ಕ್
ಹ ಮತ್ತ ಕೇಳಬೇಕಕ್ ನೋಡ್ಬೇಕ
ಸರಿ ಸರಿತ ಕೇಳ್ತೀನಿ
ಹ ಅದೇ ಕೇಳ ನೋಡವ ನೀನ್ ನಾಳೆ ನಡ್ದ ಬರ್ತಲ್ಲಾ ನನಗ್ ಫೋನ್ ಆತ ಚಂಗ
ಹಾ ಆಯ್ತ ಆಯ್ತ್ ಫೋನ್ ಹಚ್ತೀನಿ ತಗೋ
ಹಾ ಸರಿ ಸರಿ
ಹ